ಹಲೋ ಹಾ ಏನ್ ನೆಡ್ಸಿಯ
ಅ ಸುಮ್ನೆ ರೋಮಲ್ಲಿ ಮಲ್ಕೊಂಡಿದ್ದೆ
ಹ್ಮ್
ನೀವ್ ಏನ್ ಮಾಡ್ತಿದೀರಾ?
ನಾನು ಏನಲ್ಣ ಈ ಜಸ್ಟ್ ಮೂವಿ ಕಂಪ್ಲೀಟ್ ಆಯ್ತ ನಂದು
ಹ್ಮ ಚೆನ್ನಾಗಿತ್ತಾ ಹಾ
ಹಾ
ಏನ ಇಂಗ್ಲಿಷ್ಲ್ಲಿ ಇತ್ತ ಯಾವದ್ರಲ್ಲಿ
ಹಿಂದೆ ಡಬ್ಬಿಂಗ್ ಇತಾಣ್ಣ ಹಿಂದೆ ಡಬ್ಬಿಂಗ್
ಇಂಗ್ ಷ್ ಎಂತ ಡಬ್ಬಲಿಂಗ್ತ್ತಾ
ಹಾ ಹಿಂದಿ ಡಬ್ಬಿಂಗ್
ಮತ್ತೆ ಕನ್ನಡದಲ್ಲಿ ಏನಾದ್ರು ಇದೆಯ ಅದು.
ಕನ್ನಡ ಇಲ್ಲಣ
ಏನು ಆಕ್ಷನ್ಸ ಸೀನ ಏನು
ಹಾ ಯಾಕ್ಸನ್ ಸಿನ್ನಾ
ಹಾಯ
ಆಕ್ಷನ್ ಸೀನ್ನೆ ಜಾಸ್ತಿ ನೋಡೋದಂದ್ರೆ ಆಕ್ಷನ್ ಸೀನನೇ
ಹಾ ಯಪ್ಪಾಆಂಗ್ ಅಂದ್ರೆ
ಹಾ
ಹಾ ಅಣ ನಾವು ನಾಳೇ ನೋಡ್ಕೊಂಡ
ಹ್ಮ್ ಹ್ಮ್
ಏನದ್ರಲ್ಲ ಹೆಸರು ಅದ ಅಲ್ ಬಾಯ್
ದಿ ಫಿಯರ್ಲೆಸ್
ದಿ ಫಿಯರ್ಲೆಸ
ಹ್ಮ್
ಮತ್ತೆ ವಾಲಿಬಾಲ್ ಅದೇನ್ ಆಡಕ್ ಹೋಗಿಲ್ವಾ ನೀವು ಲಾಸ್ಟ್ ಎಲ್ಲ ಆಡ್ತಿದ್ರಿ
ಇಲ್ಲಣ ಈಗ ಸತ
ಅಲ್ಲೆ ಇಲ್ಲಿದ್ರ ಅ ಆಡ್ತಿದ್ರಾ ನಿಮ್ಮ ಇದ್ರಲ್ಲಿ
ಹಾ ಇಲ್ಲ ಆಸ್ಟೆ ಇದ್ದರು ಆಡ್ತಿದ್ದೆ
ಹೌದಾ
ಹ್ಮ್
ನೀ ಒಬ್ರೇ ಹೋಗಿರೋದೇನೋ ಜಾಸ್ತಿ ಜನ ಹೋಗಿಲ್ಲ ಊರ್ರಿಗೆ ಊರ್ ಸೈಡ್ ಅವ್ರು
ಇಲ್ಲ ಇಲ್ಲಣ್ಣ ನಾನು ಇಬ್ರೇ ಹೋಗಿದ್ದು
ಯಾರ್ಯಾರು
ನಾನು ಭಾರತ
ಅ ಬಣ
ಹ ಇನ್ನೊ ಒಂದು ಫೈವ್ ಡೇಸ್ ಫೈವ್ ಡೇ ಆತದೆ ಎಲ್ಲ ಎಕ್ಸಾಮ್ ಕೊಂಡ್ಬಿಟ್ ಆಗ್ತು ಆಮೇಲೆ ಯಾರು ಇರ್ಲ ಅಷ್ಟಲ್ಲ
ಹಾ ಹಾ ಅದಾದ್ಮೇಲೆ ಬಂದಿಯರು ಇರ್ತಾರ ಏನು. ನೀವು
ಹಾ ಅಣ್ಣ
ನೆಕ್ಸ್ಟ್ ಅಡ್ಮಿಷನ್ ಮಾಡ್ಬೇಕು ಅದಾದ್ಮೇಲೆ ಸ್ಟಾರ್ಟ್ ಆದ್ಮೇಲೆ ಆಲ್ರೆಡಿ ಹೋಗಿತ್ತಲ್ಲಾ.
ಹಾ ಅಡ್ಮಿಷನ್ ಪರ್ ಇಯರ್ ಅಡ್ಮಿಷನ್ ಮಾಡೋದ ಇರುತ್ತ ಕಾಲೇಜ.
ಮತ್ತ ಯಾವರ ಸ್ಕಾಲರ್ಶಿಪ್ ಬರುತ್ತಾ ನಿಮ್ಗೆ ಅಡ್ಮಿಷನ್ ಮಾಡಿದ್ಮೇಲೆ.
ನಮ್ದು ಮ್ಯಾನೇಜ್ಮೆಂಟ್ ಇವಲ್ಲನ್ನ.
ತ್ತ್ಯ ನೀವ ಬರಲ್ಲಾ.
ಹಾ ಗೌರ್ಮೆಂಟ್ ತ್ರೋ ಇದಿರ್ತಾರಲ್ಲ ಅವರಿಗೆ ಬರ್ತೆ.
ಅಂದ್ರ ಇವಾಗ ಅಡ್ಮಿಷನ್ ಆಗತ್ತಲ್ಲ ಅವರದು ಗೌರ್ಮೆಂಟ್ ಇರುತ್ತಲ್ಲ.
ಹು ಅಂದ್ರ ಹಂಗಂದ್ರ ಅಣ್ಣಾ ಈಗ ಯಾವದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಕೆ ಎ ಸಿ ಟಿ.
ಹಾ
ಎ ಡಬಲ್ ಎ.
ಹಾ
ಹ ಆ ಟೈಪ್ ಎಕ್ಸಾಮ್ ಬರದ ಗೌರ್ಮೆಂಟ್ ಇಂದ ಬಂದಿದೆ ಅಂದ್ರ. ಸ್ಕಾಲರ್ಶಿಪ್ ಬರ್ತ.
ಬರುತ್ತಲ್ಲಾ ಇವಾಗ. ಇವಾಗ ನಿಮ್ಮ ಫ್ರೆಂಡ್ ಒಬ್ಬರು ಇದಾರಲ್ಲಾ ಇಲ್ಲಿ ಮಾರುತಿ ಅಂತ ಹೇಳಿ. ಅವರ ಅಡ್ಮಿಷನ್ ಮಾಡುವಾಗ ಅವಾಗ ದುಡ್ಡು ಕಟ್ಟಿರ ನಡತ ನಡಿಯಿಲ್ಲ ಅವಾಗ ಅವರು.
ಕಟ್ಟಿರನಡಿತಣ್ಣಾ ಕ ಈಗ ಅಮೌಂಟ್ ಕಟ್ ಟ್ಟ ಆಮೇಲೆ ನಿಂಗ ಸ್ಕಾಲರ್ಶಿಪ್ ಬರ್ತವಲ್ಲ ಅವು ಯೂಸ್ ಮಾಡ್ಕು.
ಅಂದ್ರೆ ಇವಾಗ ಅಡ್ ಅಡ್ವಾನ್ಸ್ ಕಟ್ಬಬೇಕಾ ಅವ್ರು.
ಗೊತ್ತಣ್ಣಾ ಏನದು. ಹು ಕಟ್ಟಬೇಕಾಗಿತ್ತು ಕಾಲೇಜ್ ಲಸ್ ಕಟ್ಟಂತಾರ ಆಲ್ಮೋಸ್ಟ್.
ಹೌದಾ ಅಂದ್ರ ಇವಾಗ ಅಡ್ವಾನ್ಸ್ ಆಗಿ ಕಟ್. ಅಂದ್ರೆ ಆಮೇಲೆ ಅವ ಅಮೌಂಟ್ ನೀವು ಯಸ್ ಮಾಡ್ಕೋಬಹುದು.
ಹಾ ಯೂಸ್ ಮಾಡ್ಕಬೋದು.
ಹಾ ಹಾ
ನಿಮ್ಮ ಅಕೌಂಟದಾಗ ಇರ್ತಾವಣ್ಣಾ ಅಮೌಂಟ್ ಅವು ನೀ ಏನ್ ಬೆ ಏನ್ ಮಾಡ್ತಿ ಅದ ಮಾಡ್ಬೋದು. ಕಾಲೇಜ್ ಫೀಸ್ ಕಡ್ತಿ ಅದೆ ಪರ್ಸನಲ್ ಆಗಿ ಯೂಸ್ ಮಾಡತಿ.
ಮತ್ತೆ ಎಕ್ಸಾಮ್ ಪೀಸ್ ಕಟ್ಬೇಕದ್ರಲ್ಲಿ ಸೈಡ್ ಅಲ್ಲಿ.
ಹಾ ಅಣ್ಣಾ ಎಕ್ಸೆಕ್ಟ್ ಕಟ್ಟಬೇಕಣ್ಣಾ.
ಅದ ಎಕ್ಸಾಮ್ ಫಿಜು.
ಎಕ್ಸಾಮ್ ಫೀಸ್ ಹಿಂಗ ಬರಲಣ್ಣಾ ಸ್ಕಾಲರ್ಶಿಪ್ ಆಲ್ಮೋಸ್ಟ್. ನಾವೇ ಎಲ್ಲಾ ಎಕ್ಸಾಮ್ ಫೀಸು ಬುಕ್ಕು ಅವೆಲ್ಲಾ ನಾವೇ ಕಟ್ಕೋಬೇಕ.
ಇದಂತ ಕೇಳಿದೆ.
ನಾನೆ.
ಹು ಹು ಅಂದ್ರೆ ಅದು ಸಪ್ರೇಟು ಇದು ಸಪ್ರೇಟು ಎಕ್ಸಾಮ್ ಪೀಸ್ ಸಪ್ರೇಟು.
ಹು
ಹಾ ಹಾ ನಿ ನಿ ನಿಮ್ಮ ಸೈಡ್ ಗ್ರೌಂಡ್ ಏನ ಕ್ರಿಕೆಟ್ ಆಡಕೆ ಈ ತರಾ.
ಕ್ರಿಕೆಟ್ ಒಬ್ ಸ್ಟೇಡಿಯಂ.
ಸ್ಟೇಡಿಯಂ ಇದೆಯಾ.
ಅಲ್ಲಿ ಹಾ ಸ್ಟೇಡಿಯಂ ಅದ.
ಚಾ ಮಾಡು.
ಆಲ್ಮೋಸ್ಟ್ ಎಲ್ಲಾ ಹಾ ಅಣ್ಣಾ.
ಓಮಿಟ ಆಗೇತಿ.
ಸರ್ ವಾಯ್ಸ್ ಕಟ್ ಕಟ್ಟ ಹೊಂಡದಣ
ಅಲ್ಲ ಸ್ಟೇಡಮ್ಐತೆ ಅಂದ್ರಲ್ಲ ಎಲ್ಲ ಫುಲ್ ಕಂಪ್ಲೀಟ್ ಆಯ್ತ ಅಂತೇಳಿದೆ
ನಾಳ ದೇಶಸ ಲಕ್ಷದು ಸ್ಟೇಡಿಯಂ ಅದು ಇಲ್ಲ ಆಲ್ಮೋಸ್ಟ್ ಇಲ್ಲ ಎಲ್ಲಲ್ಲೂ ಇಲ್ಲ ಆ ತರ ಸ್ಟೇಡಿಯಂ
ಅಂದ್ರೆ ಈ ತರ ಗಾರ್ಡನ್ ತರ ಮಾಡ ತರ ಅಂದ್ರೆ ಹಸರ್ ಹುಲ್ ಬಾರುತ್ತಲ್ಲ ಆ ತರ ಇದೆ ಅಂತ ಕೇಳ್ದೆ
ಹಂಗ ಟರ್ಫ್ ಟೈಪ
ಹ್ಮ್ ಆತರ ಇದೆಯಾ ಅಂದೆ
ಗ್ರೌಂಡ್ ಎಲ್ಲ ಅಷ್ಟು ನೋಡ್ತ ಆ ಟೈಪ್ ಏನ ಇಲ್ಲ ಎಲ್ಲಾ ಆಲ್ಮೋಸ್ಟ್ ಇದರ ಮನ ಮನ ಮಣ್ಣ್ ಫ್ಯಾಲ್ಟ್ ಪಿಕ್ಸ್ ಅದರ್ದು ಇದೋ ನಂಗಂದ್ರಂಗ
ತಡಿಗೆಲ್ಲ ಕೂತ್ಕೊಳ್ಳಕಕ್ಕೆ ಈ ತರ ಮಾಡಿರ್ತಾರ
ಹಾ ಕೊತ್ ಕೋತ್ಕೊಲಕ್ ಮ್ಯಗಿಂದ್ ಮ್ಯಾಗ ಕವರ್
ಹಾ ಹಾ
ಲೈಟಿಂಗು
ಎಲ್ಲ ಲೈಟಿಂಗ್ ಎಲ್ಲ ಇದಾವ ಅಲ್ಲಿ
ಹಾ ಲೈಟಿಂಗ್ ಅದವಾ ಮತ್ತ್ ನಂಬಲ್ಲಿ ಬೇರೆ ಸ್ಪೋರ್ಟ್ಸ್ಗ ಹಂಗಗೆಲ್ಲ ವಾಲಿಬಾಲ್ ಬಾಸ್ಕೆಟ್ ಬಾಲ್.
ಹಾ
ಅವಲ್ಲಾ ಇಂಗ ವೇರೆ ಹೊಸದಗಾ ಅವಾಣ್ಣ ಟೈಪ್ ಅದ್ರಾಗ ಆಡಬಹದು ಹೋಗಿ
ಹ್ಮ ಹ್ಮ
ಜಿಮ್ ಬಿ ಅದ ಸ್ಟೇಡಿಯಮ್ದಾಗ
ಹೆಸೇನಾದ
ಹಾ ಫ್ರೀ ಅದೇ
ಅಂದ್ರೆ ಔಟರ್ಸ್ ಕೂಡ ಅಲ್ಲಿ ಹೋಗಿ ಜಿಮ್ ಮಾಡಬೋದ ಅಲ್ಲಿ ಫ್ರೀ ಯಾಗಿ
ಮಾಡ್ಬೋದಣ್ಣ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಫ್ರೀ
ಹ್ಮ್ ಚಲೋಲ್ಲ
ಹ್ಮ್ ಅಂದ್ರೆ ಅಷ್ಟೊಂದು ಮಷಿನ್ ಏನ್ ಇಲ್ಲ ಒಂದ್ ಎರಡು ಮೂರ್ ಮಷಿನ್ ಅಷ್ಟೇ ಬೈಸಬ್
ಹಂಗ ಟ್ರೈಸಂದು ಚೆಸ್ಟಿನ ಒಂದು ಮೂರ ಆವಾ ಹಳ್ಕು ಡಂಬಲ್ಸ್ ಡಂಬಲ್ ಸಿಗುತ್ತವ
ಅಂದ್ರೆ ಈ ತರ ಲೆಗ್ ವರ್ಕೋಟ್ ಆರದ್ದ ಏನ್ ಇಲ್ವಾ
ಹ ಏ ಇಲ್ಲಣ್ಣ ಆತರಣ ಬೈಸೇಕಲ್ಲ ಅದಣ್ಣ
ಹ್ಮ್
ಬೈಸಕಲ್ ಮತ್ತ ಇನ್ನೊಂದು ಯಾವಾಗ
ಹ್ಮ್ ಹ್ಮ್
ಹ
ಹ್ಮ ಹ್ಮ
ಹಲೋ
ಹಲೋ
ಸೌಂಡ್ ಕ್ಲಿಯರ್ಗಿ ಕಳಿಸಳ್ದನಂದು
ಹ್ಮ ಇವಾಗ ಕೇಳ್ತಾದನೆ ನಿಮ್ದು
ಮತ್ತ ಏನ್ ನಡದೈತಿ ಸಮಾಚಾರ.
ಹ ಹ್ ನಿಮ್ ಕೇಳ್ತಾ ಅಂತ ಅಂದೆ
ನಿಂದೆ ಸ್ವಲ್ಪ್ ಬ್ಯಾಕ್ ಗ್ರೌಂಡ್ ಸ್ವಲ್ ಬಾಳ ಇದು ಉಂಟ ಒಂದು ಟೈಪ್ ಕಟ್ ಕಟ್ಟ ಕೇಳ್ಸತ ಅವಾಗವಾಗೆಲ್ಲ ಸೌ ರ್ತ ಬ
ಹೌದಾ!
ಹ್ಮ್,
ರೂಮ ಅಲ್ಲ ಇದ್ದೀ ಅದ ಕೇಳತಾಇಲ್ಲ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದಿಯೋ ಎನೋ.
ಹ್ಮ್, ಹ್ಮ್
ಹ್ಮ್
ಮತ್ತೆ ಈ ಸಲ ಏನ್ ಪಾರ್ಟಿ ಮಾಡಿಲ್ಲಣ-
ಯಾವುದು?
ಏನಾದ್ರಹೊರಗ ಮಾಡ್ಕೊಂತಿನ್ನೋದು.
ಒನ್ ಟೈಮ್ ಮಾಡಿದ್ವಪ್ಪಾ ನೀನು ಇರ್ಲಿಲ್ಲನೆಅವಾಗ.
ಹ್ಮ್, ಹ್ಮ್
ಉಲ್ಪ ಮಾಡಿದ್ದೀನಿ ಅಲ್ಲಾ ಇದು ಚಿಕನ್ ಮಾಡಿದಲ್ಲ ಲಾಸ್ಟ್ ಟೈಮ್ ಇದ್ರಾ ನೀನು.
ಲಾಸ್ಟ್ ಟೈಮ್ ಅಂದ್ರೆ
ದೊಡ್ಕೊಳಿ ಚಿಕ್ಕನ್ ತಂದಿದ್ವಿ ಮಾಡಿದ್ರೆ ಎಲ್ಲಾ
ಹಾ ಇದ್ದೇವ ಇದ್ದೇವೆ ಇದ್ದೇವೆ ಇದ್ದೇವೆ
ಹಾ ದೊಡ್ಡ್ಕೋಳಿಚಿಕನ್ ತಂದೀದವಲ್ಲ
ಹಾ, ಹಾ ಇದ್ದೇಣ ಅವಾಗ ನಾನು.
ಇನ್ನಾ ಕುದಿತಾ ಇಲ್ಲ ಅಂತ ಹೇಳ್ತಿದಿವಲ್ಲ ಬರಿ.
ಹ್ಮ ಹ್ಮ ಹಾಗಾಗಿದ್ದೇ ಅದೇ ಅದೇ
ಅದೇ ಲಾಸ್ಟ್ ಅನ್ಸತ್ತೆ ಮತ್ತೆ ಮಾಡಿರ್ಬೋದನ ಇವ್ರು ಉಳದೋರು.
ಹ್ಮ್ ಹ್ಮ್ ಹ್ಮ್
ಅದೇ ನಂದು ಅದೇ ಲಾಸ್ಟ್ ಆಗಿರೋದು.
ಹಾಂ ಹಾಂ ಹ
ಅಂದ್ರೆ ಇವಾಗಂತೂ ಚಿಕನ್ ರೇಟ್ ಜಾಸ್ತಿ ಆಗಿದಪ್ಪಾ ಮುನ್ನೂರ ಐವತ್ತು ಮುನ್ನೂರ ನಲ್ವತ್ತು ಕೆಜಿಗೆ.
ಹಾ,
ಆದ್ರೆ ಚಿಕ್ಕ ಕೋಳಿ ಎಷ್ಟು ಕೊಡ್ತಾರಗೊತ್ತಿಲ್ಲಾ ಅದನ್ನಾ ಮುನ್ನೂರ ಕೊಡ್ಬೋದೇನ.
ಹ್ಮ್,
ರೇಟ್ ಜಾಸ್ತಿ ಆಗಿದೆ ನೋಡಿ ಈಗಂತ-
ಹ
ಹ್ಮ್, ಮತ್ತೆ ಎರಡ್ ಟೈಮ್ ಚಾ ಕುಡ್ತೀವಿ ಇವಾಗ.
ಹೌದಾ
ಹ ಅವಾಗ ಒಮ್ಮೆ ಕುಡ್ದಿದ್ದೆ ಇವಾಗ ಒಂದ್ ಸರ್ತಿ ಕುಡ್ದೆ
ಹ್ಮ್, ಹ್ಮ್
ಹ
ಸರಿ ತಗೋಣ ಮತ್ತ ಆಮೇಲೆ ಫ್ರೀ ಇದ್ದಾಗ.
ಇನ ಅನಿಲ ಆಮೇ ಮಾಡ ನಾನ
ಓಕೆ ಓಕೆ ಅಣ್ಣ ಬಾಯ್